ಹಲೋ ಹ ಆಗ್ಗೆ ಬಗ್ಗೆ
ನಮ್ದ ಆಯ್ತು ನೋಣ
ಹ ಎತನ ಗಥಣ ಇಲ್ಲ ಆಥಳ ಗದೇ ನಮ್ದು ಅದೇ ಮಾರುುತ್ತರೂರಣ ಹಾ
ಇಂಜಿನಿಯರಿಂಗ್ ಹಲೋ
ಎಲ್ಲ ನ ಬೇ
ಹಲೋ
ಹಲೋ ಅಣ್ಣ
ಹನು
ಬೇ ಬೇ ಮಾಡ ಹಾ ನೀ ಇಂಜಿನಿಯಾರಾ
ನಾವವು ಇಂಜಿನಿಯಾರಿಂಗ್
ಏನ್ ಮಾಡ್ತ ಸಿನಯಾರ ನೀವು
ಹ ಸೀನಿಯರ್ ಅಣ್ಣ ಅಂದ್ರ ಅವರು ಸೆ ತಥರ್ಡ್ ಸೆಮ್ ಇ ಅದ್ರ ಈಗ
ಹಾ ಹಾ ನೀವಣ
ನಾವು ಸಿಕ್ಸ್ ಸಮ್
ಹಾ ಹಾ ಅಂದ್ರೆ ಇನ್ನೂ ಒಂದ ಯಾರು
ಹಲೋ
ಸಾಗರ ಅಂತಣ್ಣ ಸಾಗರ ಹ ನಂದ ಇಡಗಣ
ಆಣ
ಎಡಾಳಿ ಎಡಾಳಿ
ಎ ಒಳ್ಳೆ ಅಂದ್ರ ಮಾರಚ್ರ್ ರ್ಗ್ ಗೊತ್ತಿಲ್ಲ ನನ್ಗ ಅದ್ಕಕ
ಹೌದಾ
ನಮ್ದುಲ್ಲ ಸುರಪುರಾಣ
ಲೋಕಲ್ಲ ಹ್ಮ್ ಾವುವೇರಣ
ನಿಲ್ಭ ತರಾನ
ಹಾ ಹಾ ಏನಾನ ಹಾಸ್ಟೆಲ್ ಒಗ ಇರ್ತ್ರಿ
ಎಲ್ಲಾ ತುಂಬ್ ಬಂದಿದ್ದ್ ಈ ಕಡೆ ಹಂಗ ಹಾಸ್ಲ್ಾಗ ಇರ್ತನಿ ಮನ್ಸ್ ಬಂದಾಗ ಇಲ್ಲಾಂದ್ರ ಆ ಮನಗ ಹೋಗತನಿ
ಅಂಗ್ರ ಆತ್ಲಾಗಿಲ್ಲಲಾನ್ಣ ನಿಮ್ದು
ಆೇತಣ್ಣ ಅಂದ್ರ ಮೊದ್ಲ್ ನಾವು ಬೇರೆವರಾಗಿದ್ವಣ್ಣ
ಹಾ ಹಾ ಯಾವರಾಗಿದ್ರೆ
ಗೋನಾಲ ಬತ
ಇಲ್ಲ ಅಣ್ಣ ಸಿದ್ದಪುರಣಲ್ಲ
ಏ ಅಲ್ಲಣ ಇನ್ನೊಂದ್ ಇಕ್ಕಾಡೆ ಬಾಚಿಮೆಟ್ಟಿ ಸ ಹಾ ಅಲ್ಲಿಜ ವಿಲಯರ್ತ ಸಕು
ಅಂದ್ರೆ ಇನ್ನು ಮೊನ್ನ ಯಾರ ಇರ್ತಾರೆ
ಒನ್ ಇಯರ್
ಹ ಹಾ ನನ್ ಮುಗಿತಣ ಹ್ಮ್ ಮುಗಿತಣ
ಅವ್ರ ನಿ್ ಕ್ಲಸ್
ಹಣ
ಹೌ
ಇವತ್ತೊದಣ ಗಾಮನ್
ಹಾ ಆತಿದ್ದ
ಹೌದಾ ನಾನು ಹೋಗಿದ್ದೇ ನ ಬಿಟ್ಟ ಬರಕ್ಕ
ಬಸ್ಸಲ್ಲ ಇದ್ರಂತವರ
ಹಾ ಹಾ
ಹ್ಮ್
ಮತ್ತ ಅಣ್ಣ ಈಗ ಅಣ್ಣ ಪಿ ಯು ಸಿ ಎಲ್ಲಿ ಮುಕ್ಸಿದ ನೀವ
ಪಿ ಯುಸ್ಸ ಬಾಲಕೋಟಣ ಬಸವೇಶ್ವರ್ ಕಾಲೇಜ್
ಇಲ್ಲಿಂದ ಬಗಲ್ಕೋಟೆ ಮಾಡಿದ್ರೆ
ಹಾ ಮೊದ್ಲ ಅಂದ್ರ ಮ ಮೊರಾಜ ಆಗತ್ತಣ್ಣ ನಂದ ಮೊರಾರ್ಿ ಎಲ್ಲ ಕಲ್ತಲ್ಲೇ ಬಾಲ ಕೊಡ್ದಾಗ ಹಚ್ಚಿದ್ದೆ ಎರಡ್ ವರ್ಷ ಆಮೇಲೆ ಇಲ್ಲ ಸುರ್ಕುರ್ ಅಪ್ಪ ಕಾಲೇಜ ಎಲ್ಲ ಅಲ್ಲೇ ಹಚ್ಚ
ಹೌದ ಸೇ ಇಷ್ಟ ಆಣ
ಸೆಕೆಂಡ್ ಪ್ಯೂರ್ ರಿಸಲ್ಟ್ ಕಮ್ಮಿ ಆಗದಣ್ಣ ಸಿಕ್ಸ್ ಡಿ ಆಗದ
ಮತ್ತೆ ಸೀಟಿ ಮಾ ಮಾಡ್ಕೊಂಡಲ್ಲಣ
ನೀಟ್ ಬರ್ದ ಅದ ಹಾಲಲ್ಲಣ ಹ ಮ್ಯಾನೇಜ್ಮ ಇಲ್ಲಿ ಗೌರ್ಮೆಂಟ್ ಬಂದ ಮ್ಯಾನೇಜ್ಮೆಂಟ್ ಬಂದ ಅಲ್ಲಿ ಫಸ್ಟ್ ಗುಲ್ಬರ್ಗ್ ಕೇಳಿದೋಣ ಅವ್ರ ಡೊನೇೇಶನ್ ಜಾಸ್ತಿ ಕೇಳಿದ್ರ ನಾಕ್ ಲಕ್ಷ ಕೇಳಿದ್ರ ನರು
ಎಷ್ಟ ಅಣ್ಣ ಒನ್ ಇಯರಗೆ
ಹ್ಮ್ ಇಲ್ಲಣ್ಣ ಡೊನೇೇಶನ್ ಅಂದ್ರ ನಾಕ್ ನಾಕ ನಾ ನಾಲ್ಕು ಲಕ್ಷ ಕಟ್ಟಿದ್ರ ಆಯ್ತ ಒಟ್ಟ ಕಟ್ಟಂಗಿಲ್ಲಣ ಹ ವರ್ಷ ವರ್ಷ ಎರಡ್ ಲಕ್ಷ ಕಟ್ಕೊಂಡ ತೋಬೇಕು ಈಗ ಅಂದ್ರ ಟೋಟಲ್ ಎಷ್ಟ ಬರ್ತ್ತ ಅಂದ್ರ ಹನ್ನೆರಡ್ ಲಕ್ಷ ಬರ್ತಣ ಅಂದ್ರೆ ಫೀಸ್
ಮಲ್ಬೇಕಂದ್ರೆ ಹನ್ನೆರಡು ಲಕ್ಷ ಬರ್ತತ್ತ
ಹಾ ಅದಕ್ಕ ಸುಮ್ಮ್ ಇಲ್ಲ ಹಾಚ್ಚ ಇಲ್ಲಾದ ಎಪ್ಪತ್ ಸಾವಿರ ಐತೆ ಅಣ್ಣ
ಒನ ಇಯರ್ಗೆ
ಹ್ಮ್
ಹಾ ಹಾ
ಅಡಿಕೆ ಇಲ್ಲಚ್ಚಾ ಅಣ್ಣ
ಕಳ್ತಾಳ ಅಣ್ಣ ಅಲ್ಲೇ ರೈಚೂರ್ ಸೈಡ್
ಹಾ ಹಾ ಕೇಳನೆ ಹೆಸರು ಕೇಳೇನೆ
ನೀವು ಹೈಸ್ಕೂಲ್ಲ್ಲಿ ಎ
ನಂದು ಒಂಟು ತೋ ವೈಟ್ ಊರ ಕಲ್ತ್ರಣ ಊರಾಗಲ್ಲೇ ಎಡ್ತ ಮುಗಿತ ಆಮೇಲೆ ನೈನ್ತ್ ಟೆಂತ್ ತಾಳ್ಗೋಟ್ಟಿ ಕೇಳಾರ ಹೆಸರು
ಹಾ ತಾಳೆಕೋಟೆಗೆ ಗ್ತಾನ ಯಾವ ಕಾಲೇಜ ಯಾವ್ ಸ್ಕೂಲ್ ನನ್ಗೆ
ಎಸ್ ಕೆ ಅಣ್ಣ
ಎಸ್ ಕೆ ಹ್ಮ ಪಿಯುಸ
ಪಿಯುಸಿ ನು ಅಲ್ಲೇ ಕಲ್ತಿನಿ ತಅಣ್ಣ ಸಂಗೇಶ್ವರ್ ಕಾಲೇಜ್
ಹ್ಮ್ ಹ್ಮ್ ಡಿಗ್ರಿ ಎಲ್ಲಿ ಸುರ್ಪರಾನ
ಸೂಪ್ರರು ಬಂದ್ವಿ
ಮತ ಅಣ್ಣ ವಲಿಬೊಲ್ ಅಡ ಬರಲ್ಲನು ಅಣ್ಣ
ಎಲ್ಲ ಅಣ್ಣ ವಾಲಿಬಾಲ್ ಅಡಕ ಬರಲಾ ಅಣ್ಣ ಅಡಕ
ಬರ್ಕಲ್ಣ ಅಂದ್ರೆ ಅಲ್ಲಿ ಪ್ರದೀಪ್ ಅವರ್ಗ್ ಗೋತಾ ಅಣ್ಣ
ಎಲ್ಲ ಅಣ್ಣ
ಅಲ್ಲಿ ಹಿಂದೆಿನ ಅಷ್ಟಲಯ್ತ್ ನೋಡಣ
ನಂಗ ಅಷ್ಟು ಪರಿಚಯ ಅಲ್ಲಣ ನಮ್ಗೆ ಯಾರು ಇಲ್ಲ
ಹೌದ ಏನು
ಯಾಕಂದ್ರೆ ನಾನ ಒಂದು ಇಯರ್ಹತ್ತೂ ಅಷ್ಟೇ ಬಂದ ಇವಾಗ
ಹ್ಮ್ ಅಂದ್ರ ನಮ್ ದೋಸ್ತ್ ಹೇಳಿದ್ದ ನಮ್ ದೋಸ್ತಾರ ಇಲ್ಲಿ ವಾಲಿಬಾಲ್ ಆಡ್ತಾರ ಅಂತಂದ್ ನ ಅದುಕ್ಕೆ ಕೆಲೇನ
ಇಲ್ಲ ಇಲ್ಲಣ್ಣ ನಾ ಇವಾಗ ಐದನೇ ಸಮಯ್ದಾಗ ಬಂದೆನ ಹಾಸ್ಟೆಲ್ಗೆ
ಹಾ
ಆದ್ರೂಕಣಮುಚ್ಚಿ ಬರೆ ಊರಲ್ಲಿ ಇರ್ತಿದ್ದೆ
ಹಟ್ಟಿ ಎಲ್ಲ ಆಯ್ತಾ ನಮ್ದ
ಹಾ ಆಯ್ತು ಅಣ್ಣ ಈಗ ಅಷ್ಟೇ
ಈ ನೈಟ್ ನ್ ಮನಗೆಲ್ಲ ಅಣ್ಣ ನಿನ್ನೆನೆ ಹೋಗಿ ಬಂದನಿ ಮನಗೆ
ಹೌದಾ
ಹ್ಮ್
ಆದ್ರೆ ಜಾಸ್ತಿ ಹೋಗಲ್ಲ
ಇಲ್ಲ ಜಾಸ್ತಿ ಇಲ್ಲ ಅಲ್ಲಿ ಮನ್ಸ್ವರ್ಲ್ಲ ಇಲ್ಲೇ ಹಡ್ರ ಜೊತೆ ಇದ್ರೆ ಮಸ್ರ್ತನ್ ಕಲ್ಲಿ ಇರ್ತನಿ
ಹಾ ಹಾ
ಹ್ಮ
ಮತ್ತೆ ಟೂರ್ ಏನಾದರು ಹಾಗ್ಯದ ಭುವನೇಶ್ವರ ಅಣ್ಣ ಅದೇ ಭೋವನ
ಹಾ ಭುವನ
ಹಾ ಗೊತ್ತೋಣ ಭವನ್ ಗೊ
ಹ್ಮ ನಮ್ಮ ತಮ್ಮಣ ಅವ
ರಿಲೇಶನ್ ಹಾ
ಅಲ್ಲಣ ಇಲ್ಲಣ ಇಲ್ಲೇ ಪರಿಚಯ ಇದ್ದ ಕ್ಲೋಸ್ ಅಂತ ಹೇಳಿದೆ ಹ ಟೂರ್ ಹೋಗಿದ್ದಣ ಅಂದ್ರ ಗೋವಾ ಕದಕ ಹೋಗಿದ್ದವಿ
ಹ ಹಾ ಯಾವಾಗ ಹೋಗಿದ್ರಿ ಇವಾಗ
ಅ ಹಾ ರೀಸೆಂಟ್ ಆಗಿ ಹೋಗಿದವಿ ಅಣ್ಣ ಇವ್ರು ಏನ ಇನ ಪ್ಲಾನ್ ಮಾಡತಾರಂತ
ಹಾ ಹಾ
ಬುವ ಚಿಕ್ಕಮಂಗಳೂರ್ ಆ ಕಡೆ ಪ್ಲಾನ್ ಮಾಡಕತಾರ ಅಂತ ನೋಡ್ಬೇಕಣ ಹೋದ್ರರು ಹೋಗಬೇಕ ಅವರ ಜೋತಿ
ಆ ಬೋರ್ಡ್ ಚಲೋ ಆಗ್ಯದ ಎರಡು ಈ ಕಡೆಣ್ಣ ಸ್ವಿಚ್ ಬೋರ್ಡ್
ಹ
ಅದ ಹೂಗಿ ಬರಣ ಭುವನಂತರ ನೆಕ್ಸ್ಟ್ ಲೆವಲ್ ಪ್ಲಾನ್ ಮಾಡ್ತನ ಅವನ
ಹಾ ಅಕ್ಕಡೆಲ್ಲ ಯಾರ ಚಿಕ್ಕಮಂಗಳೂರಾಗ ಅವ್ರಗ ದೋಸ್ತರ ಆರ ಅಂತಣ್ಣ ಅಲ್ಲೇ ಯಾವ ಪ್ಲೇಸ್ ಅವಂತ
ಅದೇ ಅವನು ಹೋಗಾನಂತೆ ಮೊದ್ಲ
ಹ್ಮ್ ಅದ
ನಾನು ಮನ್ನೆ ಕೇಳ್ದಾಗ ಹೇಳ್ದ ಈ ತರ ಮಾಡ್ಬೇಕಣ್ಣ ಹೋದಾಗಲ್ಲ ಅಂತ ಹೇಳಿ
ಹ್ಮ್ ಓದ್ಸಲ ಪ್ಲಾನ್ ಕ್ಯಾನ್ಸಲ್ ಮಾಡಿಬಿಟ್ರ ಅಂತಾ ಒಂದನಾಕ ಐದ ಮಂದಿ ಅದಕ್ ಹೋಗದಾಗಿಲ್ಲಂತ
ಹ್ಮ್ ಅದೇ ಅವನು ಹೋಗೋವನಲ್ಲ ಅವನ್ಗ ಅನುಭವ ಇದೆ ಅಲ್ಲ ಅದೇ ಅವನ್ನ ಇಟ್ಕೊಂಡ ಹೋರಿ ಚೆನ್ನಾಗಿರುತ್ತಲ್ಲ
ಹಾ
ಹ್ಮ ಅದೇ
ಅದೇ ಹಾಸ್ಟೆಲ್ ಹುಡ್ರ ನಾಕ ಮಂದ ಆರಣ ಅವ ನಾನು ಹೋಗ್ಬಕ್
ಹೋಗ ಬರಿ ಆರಾಮಾಗಿ
ಹ ಅವನು ಪ್ಲಾನ್ ಈಕಡೆ ಮಂಗ್ಳೂರಗ ಹೋಗಿ ಉಡುಪಿ ಅಕಡೆಲ್ಲಾ ಬೀಚ್ಗೆ ಚಲತ್ತ ತಿರಗಾಡ್ ಬರ್ಬೇಕ್ಂತ ಹೇಳ
ಹಾ ಹಾ
ಹೋಗಿಬರಬೇಕ ಏನತಾದಿನ ಅವರು ಬ ನಾವ ಇಬ್ರು ರೆಡಿ ಇರೋಣ ಈ ಉಳ್ಕಿದವರು ರೆಡಿ ಇರ್ಬೇಕಲ್ಲ
ಹ್ಮ್ ಹಂಗೆಣ ಏನ ಮಾಡೋದ ಅಗಲ್ಲ
ಹ್ಮ್
ಕಾಸಿದ್ರ ಮನೇಲಿ
ಹ್ಮ
ಕ್ಲಾಸಲ್ಲ ಕಾಸಿರಲ್ಲ ಅವ್ರ ಹತ್ರ ಹ್ಮ ಅದೇ ಆದ್ರ ನಮ್ಮ ಮನಲಂತ್ರ ಯಾವ್ದ ಇಲ್ಲ ಕಾಸು ಕೊಡಲ್ಲ ಕಳ್ಸೂನು ಕಳಸಲ್ಲ
ನಮ್ಮ್ ಮನ ಸುಮ್ಮಿಂಗ ಸ್ವಂತ ರೊಕ್ಕಲ್ ಹೋಗಿ ಬರದು
ನಮ್ ಸ್ವಂತ ರೂಕ ಇದ್ರ ಅಷ್ಟೇ ಅಣ್ಣ ಮನೇಲಿ ಹೇಳೆ ಹೋಗ್ಬೇಕು
ಅಂದ್ರೆ ನಮ್ ಸ್ವಂತ ರೊಕ್ಕ ಇದ್ರ ಮನೆಗೇಏನ್ ಹೇಳೋದಿಲ್ಲಣ ಸುಮ್ಮ ಹೋಗಿ ಬಿಡದ ಅಕಡಿ ಹಾಸ್ಲಿಗ್ ಹೋತಿನಿ ಅಂತ ಹೇಳುದ ಈ ಕಡೆ ಹೋಗಬಿಡದ ಅಣ್ಣ
ಹ ನಿಮ್ದ್ ನಡತ ಬೀಡಪ್ ನಮ್ದ್ ಹಂಗಲ್ಲ ಯಾಕಂದ್ರೆ ನಾನು ಒಬ್ನೇ ಗಂಡ್ಮಗ ಮನೇಲ್ಲ
ಹ ಹಾ
ವಿತಸಿದಾರ ಮನೇಯಲ್ಲಿ ಜಾಸ್ತಿ
ಹ
ಅದಕ್ಕಿನ ಅಂದ್ರ ಡೈಲಿ ಕಾಲ್ ಮಾಡಿಕೇಳ್ತಾರೆ ಏನ್ ಮಾಡ್ತ ಅ ಹ ಹ್ಮ್ ಅದಕ್ಕೆ ಅದ್ಕ್ಕೆ ಮನೇಯಲ್ಲಿ ಹೇಳ್ಬಿಟ್ಟೆ ಹೋಗೋದಲ್ಲಿ ಹೋದನ್ನು
ಹ
ನಾನ್ ಐಟಾಯ ಮಾಡ್ತೇನೆ ಅಂತ ಹೇಳ್ತಿದ್ದೀನಿ ಸುಮ್ಮನೆ ಡರಟ
ಹಾ
ಮನೇಲಿ ಇದ್ರೆ ಸುಮ್ಮ್ನೆ ಬಿ ಎಡ್ ಮಾಡು ಸುನೆ ಎ ಚೆನ್ನಾಗಿರುತ್ತೆ ಆತರ ಅಂತ ಹೇಳ್ತಾರೆ ನನ್ಗೆ ಬಿ ಆಡ ಇಂಟ್ರೆಸ್ಟ್ ಷ್ಟೆ ಎಲ್ಲ ಮಾಡ್ಬೇಕಂದ್ರೆ
ಹಾ ಈಗ ಹೆಂಗಗೆ ಐ ಟಿ ಕಂಪ್ನಿ ಹಂಗೋಣ ಅಲ್ಲಿ ಏನ ಇರ್ತಾನ ಕೆಲ್ಸ
ನನ್ಗ ಅಷ್ಟ ಅ ಗೊತ್ತಿಲ್ಲಪ್ಪ ಆದ್ರೆ ಐಟೈಮ್ಗಿತ್ತ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಕೆಲಸ
ಹಾ ಹೌದ್ ನಮ್ ಫ್ರೆಂಡ್ ಅವರು ಅಕ್ಕಂದನೂ ಹೋಗಿದ ಎಲ್ಲ ಐ ಟಿ ಕಂಪ್ನಿ ಕೆಲ್ಸ ಮಾಡ್ತಾರ ಈಗ ಸ್ಟಾರ್ಟಿಂಗ್ ತಿಂಗಳ ಮೂವತ್ ಸಾವ ಐತ ಅಂತಣ ನೆಕ್ಸ್ಟ್ ಇನ್ಸ್ ಹಾಕೊಂಡು ತಗೋಗತಿ
ಅದೇ ಜಾಸ್ತಿ ಆಗುತ್ತ ಅಂತ ಬರ್ಬಾರತಾ ಮತ್ತೆ ರೂಮ್ ಎಲ್ಲ ಅವ್ರೇ ಕೊಡ್ತಾರಂತಲ್
ಹಾ ಅವ್ರೇ ಕೊಡ್ತಾರಂತಣ್ಣ ಊಟದ್ದು ನಾವವು ಹೊರಗ್ ಮೆಸ್ಸನ್ ಹಚ್ಬೋದಣ ಇಲ್ಲಾಂದ್ರ ಓನ್ ಮಾಡ್ಕೊಬೋದ ಅಲ್ಲಿ
ಊಡ್ಡ್ದ್ ಅಷ್ಟೇ ಅಣ ಖರ್ಚು ಹೋದ್ರೆ ಹೋಗ್ಲಿ
ಹ ಅಲ್ಲಿ ಬೆಂಗಳೂರ ಊಟದನ ಸಮಸ್ಯೆ ಅಣ ಅಲ್ಲಿ ಕರೆಕ್ಟ್ ಅಜಸ್ಟ್ ತ್ತೋಟ ಹ್ಮ
ಅದೇ ಅದೇ ಅದೇ ಅಣ್ಣ ಪ್ಲಾನು ಮನೇಲಿ ಏನಂತಾರ ಗೊತ್ತಿಲ್ಲ
ನೋಣ ಮನ್ಯಾಗನ್ ಕೇಳ ಮನೆಯಂದನ ಕೇಳ್ಬೇಕಾಗತ್ತೇನೆ ಯಾಕಂದ್ರೆ ಅವ್ರ ಈ ಓನ್ ಐ ಡಿಸಿಜನ್ ತ ಒಕನ ಬರಾಲಣ
ಹ್ಮ್ ಅದೇ ನನ್ಗೂ ಅದೇ ಅದೇ ಎರಡ್ ವರ್ಷ ಅಲ್ಲೇ ಮಾಡ್ಬಿಟ್ಟು ಓದ್ಬೇಕುಂತ ಆನ್ ಮಾಡಿದ್ದೆ ಐಟಿ ಮಾಡಿ ನೋಡೋಣ ಏನಂತಾರ ಏನೆಲ್ಲಾ
ನಾನು ಕಮ್ಮನಿ ಹೋಗ್ಬೇಕಂದ್ರೆ ನಾನು ಇಪ್ಪತ್ನಾಕಕ್ ಬ್ಯಾಗದ ಮೇಡಮ್
ಹೌದಾ
ಹ್ಮ್ ಈ ಮತ್ತ ದಿವಸ ಮಾತ್ರರಿ ಇಪ್ಪತ್ತಂ ಆ ಮೂವತ್ತಡ ತವಣ
ಹೌದಾ
ಹ್ಮ್ ಅದ್ಕ ಸುಮ್ ಕಾಲೇಜ್ ಬಿಡಕ ಮಾಡಿ ನ
ಎಲ್ಲ ಮುಂಗಕ ಬಂತಲ್ಲ
ಇಲ್ಲ ನಮ್ ಮು್ಯಾಾಕ್ ಬಂದೈತಲ್ಲ ಬ್ರಾಂಚ್ ನ್ ಆಗಿನಿ ಈ ಕಡೆ ಸ್ವಲ್ಪ ಹಂಗ ಫ್ಯಾಮಿಲಿ ಇಶ್ಯ ಎಲ್ಲ ಹೋಗಿ
ಹೌದಾ
ಹ್ಮ
ಮನ್ಯಾಗ ಹೇಳಿದೆ ಬ್ಯಾಕಿದಾವ್ ಅಂತಣ್ಣ
ಹಾ ಗೊತ್ತೈತಣ್ಣ ಎಲ್ಲ ಅವರು ಕಾಲೇಜ್ಗೆ ಒಂದ್ ಹತ್ ಸಲ ಬಂದ್ ಮಾತಾಡೋಗ್ಯಾರಣಾ
ಹಾ ಹಾ ಸರಿ ತಗೋಣ ನಾನ್ ಮತ್ತೆ ಮಾಡ್ತೀನಿ ಇನ್ ಕಾಲ್ ಮಾಡಡ್ತಾರಾ
ಹೋಗ